ಹಲೋ
ಹಲೋ
ಹ್ಮ್ ಹೇಳುವ
ಹಾ ಹೇಳಿ ಏನ್ ಮಾಡ್ತಿದ್ರಿ
ಏನಿಲ್ಲ ಇಲ್ಲಿ ಮೈ ಬರಂಗ ಆಗಿತ್ತು ನಮ್ಮೂಊರಲ್ಲಿೂ ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಹಪ್ಳ ಕರಿಿಯಣು
ಹ ಹ್ಮ್ ಹ್ಮ್ ಬಿಸಿ ಬಿಸಿ ಬೋಂಟ ಮಾಡಲ್ವಾ
ಬೊಂಡದಟ್ಟಿಲ್ಲ ಕಂಡು
ಹಾ
ಬೊಂಡದ ಹಿಟ್ಟು ಇಲ್ಲ ಅದಕ್ಕೆ ಅಪ್ಪಳ ಕರಿ.
ಹೌದಾ ಇವತ್ ಫುಲ್ ಡೇ ಏನ್ ಮಾಡದ್ರಿ.
ಇವತ್ತು ಫುಲ್ ಡೇ.
ಹ
ಏನ್ ಮಾಡ್ದೆ ಅಡುಗೆ ಮಾಡಿದೆ.
ಆಮೇಲೆ. ಊಟ ಮಾಡ್ದ ಸ್ನಾನ ಮಾಡ್ದ ಪೂಜೆ ಮಾಡಿದೆ.
ಹ ಹ್ಮ. ಮಾವನ್ ಮಗಳು ಮಾವನ ಮಗಳು.
ಹ ಆರ್ತಿ ಇತ್ತ.
ಆರ್ತಿ ಇನ್ನೂ ಲೇಟು.
ಹ್ಮ.
ಕದಕ್ ಹೋಗಿದ್ವಿ.
ಹ್ಮ್ ಹ್ಮ್.
ಹ್ಮ್ ಮೆ ಕಾಫಿ ಆಯ್ತಾ.
ಕಾಫಿ ಇನ್ನೂ ಮಾಡಿಲ್ಲ ಮಾಡಬೇಕ.
ನಾ ಬಾಳ ದಿನ ಆಯ್ತಲ್ಲ ಮಾತಾಡ್ದಲೆ.
ಹೌದೌದು ಬಾಳಏ. ಹ್ಮ. ಏನಿಲ್ಲ ಬಿಡಿ.
ಹಾ ಮತ್ತೆ
ಮತ್ತೆ ಕಾಫಿ.
ಕಾಫಿ ಹ ಹ ನನ್ ಮಾತಾಡಿದು. ಮತ್ತೆ ಏನ್ರೀ ಸಮಾಚಾರ.
ಹೇಳ್ಬೇಕೇ್ರಿ ಫಂಕ್ಷನ್ ಎಲ್ಲ ನೀವ್ ಹೋಗಿದ್ದ್ಯಾ.
ಹ್ಮ್ ನಮ್ ಮನೆ ಗಂತು ಇವತ್ತಂತೂ ಸಕತ್ ಜನ ಅಂದ್ರೆ ಜನ. ಹ.
ಹ್ಮ ಯಾಕ ಅಷ್ಟೊಂದು ಜನ.
ಹ್ಮ್ ಎಲ್ಲರಿಗೂ ಅಡ್ಗೆ ಮಾಡಿದ್ವಿ ಊಟಕ್ಕ ಇಲ್ಲೇ ಹೇಳಿದ್ವಿ.
ಹೌ ಬ .
ಹ್ಮ
ಹೇಳು ನಾ.
ಹ್ಮ್ ಕರ್ಗಡ್ಬೋ
ಹ್ಮ್ ಹೊರ್ಗಡ್ಬು.
ಹ್ಮ್ ಒ. ಮೂವತ್ತು ಮೂವತ್ತೈದ್ ಜನ ಕೇಳಿದ್ವಿ ಊಟಕ್ಕೆ.
ಹ್ಮ್.
ರಾತ್ರಿ ಎಲ್ಲ ನಿದ್ದೆ ಕಟ್ಟಿ ಮಾಡಿ. ಹೋಗಿ ನೀರ್ ಹಾಕ್ ಬಿಿಟ್ಟು ಬಂದು ಟ್ಯಾಕ್ ಎಲ್ಲರಿಗ ಓಟು ಕಿಟ್ಟು. ಪಾತ್ರೆ ಎಲ್ಲಾ ತೊಳೆದಿಟ್ಟು.
ಹ್ಮ್.
ಇವಾಗರೆಷ್ಟ ಸಿಕ್ತು ನೋಡಿ.
ನಿಮ್ಮೂರಿಂದ ಎಷ್ಟ್ ಕಿಲೋಮೀಟರ್ ಆಗುತ್ತೆ.
ಒಂದ ಒಂದುವವರ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಆಗುತ್ತೆ
ಏನದ್ರಾ ಲ್ ಹೋಯ್ತ್ರಿ
ಟ್ಯಾಕ್ಟ್ರ ಮಾಡ್ಕೊಂಡ್ ಹೋಗಿದ್ವಿ ನಮ್ಮ್ ಅಣ್ಣೊಂದೇ ಟ್ಯಾಕ್ಟ್ರಿ ಐತೆ
ಹ್ಮ್ ಹ್ಮ್
ಹ್ಮ್
ಹೌದೇ ನಿಮ ಕಡೆ ಆತರ ಫಂಕ್ಷನ್ ಎಲ್ಲ ಮಾಡ್ತೀರಾ
ಹ
ನಿಮ್ ಸೈಡ್ ಆತರ ಫಂಕ್ಷನ್ ಎಲ್ಲ ಮಾಡ್ತೀರಾ ಅಂದ
ಹ
ಹ್ಮ್ ನಮ ಸೈಡ್ ಏನ್ ಮಾಡಲ್ಲ ಅಂಗೇ
ಹಾ ಹಾ ಯಾಕೆ
ಹ ಆಥರ ಏನು ಸಂಪ್ರದಾಯವಲ್ಲ
ಹ್ಮ ಹ್ಮ
ಹ್ಮ್ ಹ್ಮ್ ನಿಮ್ ಮನೇಲಿ ಒಂದ್ ಬೆಕ್ಕಿತ್ತಲ್ಲ ಏನ್ ಮಾಡ್ತ
ನಮಬೇಕೇಕು ತುಂಬಾ ತಹ ಇದ ಆಡತ್ ಬಿಡಿ ತುಂಟಾಟಾನೇ ಆಡುತ್ತೆ ಅದ್ರ ಜೊತೆಗ ಇದ್ರೆ ದಿನ ಹೋಗೋದೇ ಗೊತ್ತಾಗಲ್ಲ
ಹ್ಮ ಎಷ್ಟ ವರ್ಷ ಬೇಕಿದ್ದಿ
ಇನ್ನು ಒಂದು ಮಾಡಿ ಅಷ್ಟೇ
ಗಂಡ ಹೆಣ್ಣ
ಹೆಣ್ಣು
ಹ ಹೌದೇ
ಹಾ
ಹ್ಮ್
ಬಂದಿರೋರು ಅಷ್ಟು ಜನನು ತಡ ಮೇಲ್ ಕುಡ್ರರ್ಸ್ಕೊಂಡ್ ಆಟ ಆಡ್ತಿದ್ದೆ ಅಷ್ಟು ಮುದ್ದಾಗಿದೆ ನಮ್ಗೆ ಬೇಕಿನ್ ಮರಿ
ಹ್ಮ ನಿಂದೆಕ್ಕೆ ಎಷ್ಟು ಸರಿ ಹಾಕಿತ್ತು
ಹಾ
ಹ್ಮ ಎಷ್ಟ್ ಮರಿ ಹಾಕಿತ್ತು
ಒಂದೆ ಮರಿ ಹಾಕಿದ್ದ್ದ
ಹಾ
ಒಂದೇ ಮರಿ ಹಾಕಿದ್ದು ಅದೇ ಹೀಗಿರದು.
ಹಾ ಹಾ
ಹ್ಮ್
ಇಮ್ಮೂರಲ್ಲಿ ನಾಲ್ಗಳು ಬಾಳ ಇದ್ದಾವೆ ಅನ್ಸುತ್ತೆ.
ನಮ್ಮ ಎರಡ್ನಯಿ ಇದಾವೆ ನಮ್ದು ನಾಯಿನೂ ನಾಯಿ ಮರಿ ಹಾಕಿತ್ತು
ನೀ ತುಂಬಾ ಪ್ರಾಣಿ ಪ್ರಿಯರು ಅಂದೆ
ಹಾ ನಮಗ್ ತುಂಬಾ ಇಷ್ಟ ಪ್ರಾಣಿಗಳ ಜೊತೆ ಇರೋದು ನಮ್ ನಾಯ್ನನು ನಾಯಿ ಮರಿ ಹಾಕಿತ್ತು ಅದುೊಂದ್ ಸ್ವಲ್ಪ ದೊಡ್ಡದಾಗಿದೆ ಇವಾಗ. ಬಾಳ ತುಂಟಾಟ ಆಡ್ತದ ಅದಂತೂ ಕೇಳಕ್ ಆಗಲ್ಲ ಆದ್ರೂ ತುಂಟಾಟನೆಲ್ಲ
ಹ್ಮ
ಮತ್ತೆ ಏನ್ ರೀ ಸಮಾಚಾರ
ಹೇಳ್ಬೇಕ ಮಾ
ಇನ್ ಅಪ್ಳ ಆದವಾ
ಇಲ್ಲ ಇವಾಗ ಎಣ್ಣೆ ಬಿಸಿ ಆಗ್ತಿದೆ
ಹಾ
ಕರೆಯಾದ ನೀವ್ ಒಪ್ಳ ಟ್ ಈಗ ಅಂಗಡಿ ಮನಲಿ ತರ್ತೀರಾ ನೀವೇ ಪ್ರಿಪೇರ್ ಮಾಡ್ತೀವಿ
ನಾವವು್ ಮಾಡ ಇಷ್ಟಿದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಅವಗೆ ಮನ ಇ ತರ್ತೀ ನೀವು ಅದು ಮಾಡ ಟೈಮ್ ಇದ್ರೆ ಮಾಡ್ತೀವಿ ಇಲ್ಲಾ ಅಂದ್ರೆ ಟೈಮ್ ಎಲ್ಲಿಲ್ಲ ಅಂದ್ರೆ ಅಂಗಡಿಯಿಂದ ತರ್ತೀವಿ ಹ
ಅಂಗಡಿದೆಲ್ಲಾ ತಿನ್ಬಾರ್ದು ಕಣ್ರಿ ಅವ್ರೆಲ್ಲಾ ಗಲೀಜ ಮಾಡಿರ್ತಾರೆ ನೀವ ಹಓನಂಗ ಮಾಡ್ಬೇಕು
ಹೌದಾ ಗೊತ್ತಿರ್ಲಿಲ್ಲ ಕಖಂಡ್ರಿ ಇಣ್ಮೇಲಿಂದ ಹಂಗೆ ಮಾಡ್ತವಿ
ಹ್ಮ್ ಹ್ಮ್ ಹ್ಮ್
ಹ್ಮ್
ಇನ್ಸ್ಟಾಗ್ರಾಮ್ ವಿಡಿಯೋ ಎಲ್ಲ ನೋದಲ್ವಾ
ನೋಡ್ತವಿ ನೋಡ್ತಿವಿ
ನಾವ ಇತ್ತೀಚೆಗೆ ಅಂಗಿ ಮನ ತಿನ್ನದೇ ಬಿು
ವಿಜಯನರ
ಹ್ಮ್ ಹ್ಮ್
ಕೊಡಪ್ಪ ಅಲ್ಲ ಅಲ್ಲಿ ಜನ ಯಾರು ಇಲ್ಲ ಒಬ್ಬರುೂ ಇಲ್ಲ ನಮ್ದ ಕಾಲಜ್ ಪನ್ನನಿ ಬ್ಯಾಡ ಇವಾಗ ಆಫ್ ಮಾಡ್ತಾರೆ ಸಾಕ್ ಒಲ್ಲನೆೇ ತಂದ್ಕೊೊಂಡ ನಾನು ಹೊಯ್ತೀನಿ ಹ ಒಳಕ್ ಹೋಯಿತೀನಿ ಆಗ ಅಲ್ಲಿ ಇತೀನಿ ಕೊಡನ್ ಅಲ್ಲಿ ಆಗ ಅಲ್ಲಿಟ್ಟೀನ ಅಲ್ಲಿ ಯಾರು ಇಲ್ಲ ೈನ್ ತೋರಿಸ್ತಿನಿ ಹ ಅದೆ ಅದೆ ಹೇಳ್ರಿ
ಹಾ ಏನ್ ಏನ್ ಮಾಡ್ತ
ನೀರ್ ಇರ್ಲಿಲ್ಲ ಕಣ್ರಿ ಸಕತ್ತು ಜನ ಅಲ್ಲ
ಹ್ಮ್
ನೀರೆಲ್ಲಾ ಖಾಲಿ ಆಗ್ಬಿಟ್ಟಿದೆ ಎಲ್ಲಾ ಅವ್ರವ್ರ ಮನೆಗ್ ಹೋಗ್ಬಿಟ್ರು ಊಟ ಮಾಡ್ಬಿಟ್ರು
ಹ್ಮ್
ಎಲ್ಲಾ ಪಾತ್ರೆ ಎಲ್ಲ ತೊಳೆದಿಟ್ಟು ಇವಾಗ ನೀ ಒಂದ್ ಸ್ವಲ್ಪ ತಾತ್ ನೀರ್ ಬಿಟ್ಟು ನೀರ್ ಹಿಡಿಯಕ ನಮ ದೊಡಪನ್ ಕಳಿಸತೆ ಇವಾಗ ಕಸ ಗುಡ್ಸಿ ಮತ್ತೆ ಲ್ಲ ಪತ್ರಲ್ಲ
ಹ್ಮ್
ಮತ್ತೆ ಅವ್ರ ಹತ್ರ ಹೋಗ್ಬೇಕು
ಹೌದಾ ನೀನ್ನು ಎಷ್ಟ್ ದಿನ ಹಿಂಗೆ ಮಾಡದು
ಹ ಇನ್ನೊಂದ ಎರಡ್ ದಿನ ಆಗೇತಿ ಇನ್ ಮೂರ್ ದಿನಾಂಗ ಮಾಡ್ತವಿ
ಹ್ಮ್ ಹ್ಮ್
ಹ್ಮ್ ನಮ್ ಬೆಕ್ಕು ನೋಡಿ ನಮ್ ಬೆಕ್ಕಿ ಮರಿ ನನ್ನ ನೋಡ್ತಾ ನೋಡ್ತಾ ಕೆಳಕ್ ಬಿದ್ದ ಹೋಗ್ಬಿಡ್ತು
ಹ್ಮ್ ಅಷ್ಟೊಂದ ಬ್ಯೂಟಿಫುಲ್ ಆಗಿದ್ದೀರಾ
ಅಲ್ಲ ನಾನೇ ಒ ಅದು ಒ ಕಡಕ್ ನೋಡ್ತಿರುತ್ತೆ ನಾನ್ ಹಿಂಗ ಹೋಗ್ತಿದ್ರೆ ಅದು ರಿಟರ್ನ್ ತಿರುಗ್ಬೇಕಿಂದ ತಾನೆ ಹಂಗಗೆತಿ ಹಂಗಗೆ ಇದ್ರಿ ಬಾಡಿನ ಏನು ತಿರುಗ್ಸಲ್ಲ ಬರೀ ಕತ್ತಂದ್ ತಿರುಗ್ಸಿರ ದಬ್ಬಕ ಬೀಳತ್ತತಿ
ಹ್ಮ್ ನಾನೆ ಎಲ್ಲ ನಿಮ ಅಂದ ಚೆಂದಕ್ ಮನಸಕ್ಕೆ ದುಡ್ಬಿಡತ್ತೆ ನ
ನಾವ್ ಚೆನ್ನಾಗಿದ್ದೀವಿ ಚೆನ್ನಾಗಿಲ್ಲ ಅಂತ ಏನ್ ಹೇಳಲ್ಲ ಶೇಖ ಎಂಡ್ ಮಾಡುತ್ತೆ ಸತ ಶೇಖ ಹೆಂಡ್ ಮಾಡತ್ೆ ನಮ್ ಬೇಕನ್ ಮರಿ
ಹ್ಮ್
ಅದಕ್ ಶೇಖಂಡ ಎಲ್ಲಾ ಕಲ್ಸಿದೀವಿ ಅದಕ್ಕೆ
ಹ್ಮ್
ಅದಕ್ ಬಟ್ಟೆ ಹೊಲ್ಸಾನ ಅಂತ ತಗೊಂಡ್ ಇಟ್ಕೊಂಡಿದೀನಿ ಬಟ್ಟೆ ಟೇಲರ್ ಅಂಗಡಿಿಗೆ ಹೋಗ್ಬೇಕು ಆಯ್ತಾಯ್ ತಗೊಂಡು ಎಣ್ಣು ಹೆಣ್ಣು ಫ್ರಾಕ್ ಹೊಲಸ್ತೀನಿ ಅದಕ್ಕೆ
ಹಾಕ್ ಹೊಲಸ್ತೀರಾ ಹೊಲ್ಸ ಹೊಲ್ಸ
ಹ್ಮ್ ಮತ್ತೆ ಹ್ಮ್ ಹ್ಮ್ ಕಾಫಿ ಆಯ್ತಿ ನಡ ನಿಂದ ಆಯ್ತಾ
ಬಿಲ್ಲ ಅರಿಿಂದ ನಳ
ಹಾಗಾಗಿಲ್ವಾ ನೀ
ನಾವನ್ ಕಾಪಟ್ಟ ಕುಡಿಯಾರೆ
ಹೌದಾ
ಹ್ಮ್ ಹ್ಮ
ಯಾಕೆಂತ
ನಾನು ಆಲ್ರೆಡಿ ಅರವತ್ತು ಕೆಜಿ ಇದ್ದೀನಿ ಈ ಎಪ್ಪತ್ ಕೆಜಿ ಆಗ್ಬಾರ್ದು ಅಂತ
ಹೌದಾ
ಹ್ಮ್್ಮ ಎರಡಕ್ಕೂ ಶುಗರ್ ಹಾಕ್ಬೇಕಲ್ಲ
ಹ್ಮ್
ರ್ಲೆಸ್ ಕುಡಿಯಕಲ್ಲ ಹಾಲ್ ಕುಡಿತೀನಿ ನ್
ಹ್ಮ್ ಹ್ಮ್
ಹ್ಮ್
ಮತ್ತೆ ಎಂಟು ಸಮಾಚಾರ ಹಾ ಹಾ ಹ್ಮ ಹರಿ ಹಾ ಕೊ ನೀನ ತಪ್ಪ ಹಾ ಯಾವ ಜನೆ ಕೊಡಲ್ಲ ಕಡೆ ಅವ್ರು ಮೇಡಮ್ ಮಾಡಿದಿದ್ದಾರೆ ಸುಮ್ನೀರು ಸರಿ ಮೇಡಮ್ ಯಾವಾಗಾದ್ರೂ ಫ್ರೀ ಆಗಿದ್ದ ಕಾಲ್ ಮಾಡ
ಹಾ ಓಕೆ ಕೆ
ಹಾ ಆಯ್ತು ಆಯ್ತು